ಅಲೋ
ಹಾ ಹಲೋ ಉಮ
ಹಾ ಅಕ್ಕ ಕೆಲಸ ಕತ್ತದ
ಹ್ಮ್ ಕೆಲ್ಸ ಆಗತತಿ
ಹ್ಮ್ ಏನ್ ಮಾಡಾಕತ್ತೀರಿ
ನಿನಗೆ ಏನಿಲ್ಲ ಸುಮ್ ಕುಂತೀನಿ ಇನ್ ಹುಡುಗರು ಬಾರ್ತಾರ
ಯಷ್ಟ್ ಗಂಟೆ ಗೆ ಬರ್ತಾರಕ್ಕ
ನಾಲ್ಕು ವರೆಗೆ ಬರ್ತಾರೆ
ನಾಲ್ಕವರೆಗ ನಾಲ್ಕಾಗದ ನಾಲ್ಕ ಟೈಮ್
ಹ ಇದ ಎಲ್ಲ ಮೂವರೆಗೆ
ಹ್ಮ್ ಇನ್ನ ಒನ್ ಅವರ್ ಆಯ್ತಾ
ಏನವಂತ ಅಚ್ಚಿದ್ದ ಎತ್ರವಣಿ ನಿನು ಫೋನು ಹ್ಮ್
ಹ್ಮ್ ಅಚ್ಚೆ ಮಾತಾಡಿನಕ್ಕ
ಹ್ಮ ನೀನ ಇದು ಒಂದ್ ದಿನಕ್ಕೆ ಎಷ್ಟ್ ಕಾಲ್ ಮಾತಾಡ್ತಿ ನೀನು
ಇಲ್ಲಕ್ಕ ಆಮೇಲೆ ಹೇಳ್ತೀನಿ
ಆಯ್ತು
ಹಾ ಇದು ಊಟ ಆಗೇದ ನೋಡಕ್ಕ ಇವತ್ ಗತ್ತಲ ಬೆಳಗ್ಗೆ ಹ್ಮ ಅಕ್ಕ ಬೆಳಿಗ್ಗೆ ನಾಷ್ಟ ಮಾಡಿನಿ
ಹ್ಮ್
ಹ ಈ ಮಧ್ಯಾಹ್ನ ಇಲ್ಲ ನೈಟ್ ಮಾಡ್ಬೇಕು
ಬುತ್ತಿ ಹಯ್ತಾರನೋರು
ಇಲ್ಲಕ್ಕ ಮನೆಗೆ ಬಂದ್ ಊಟ ಮಾಡಿ ಹೋಗ್ತಾರ ಇವಾಗ ಅಲ್ಲಿ ಕಾಲೇಜಿಗೆ ಹೋಗ್ತಿಲ್ಲಕ್ಕ ಇಲ್ಲೆ ಇದ್ದೂರಾಗ ಕೂಲ್ ಡ್ರಿಂಕ್ಸ್ ಇವಾಗ ಮಾಡ್ತಾರಲ್ಲಕ್ಕಾ
ಮನೆಗ್ ಬರ್ತಾರಕ್ಕ
ಹೌದೆನು
ಹ್ಮ್
ಸಮೀಪ ಐತೇನೂ
ಇಲ್ಲಾಕ್ಕ ಬಸ್ ಸ್ಟಾಂಡ್ ಹೋಳಗ
ಹೌದಾ
ಚಂಡ ಐತಲ್ಲಕ್ಕಾ ಅಲ್ಲಿ
ಹ್ಮ್ ಹ್ಮ್
ಹಾ ಇಲ್ಲೇ ಹೋಗ ಬರ್ತಾರ
ಹ್ಮ್ ಒಮ್ಮೆ ಸಂಜಿಕ್ಕೆನ ಊಟ್ ನಿಂದು
ಹಾ ಸಂಜಿಕೆ ನೋಡಕ್ಕ ಸಾಯಂಕಾಲ ಚಪಾತಿ ಮಾಡ್ಬೇಕು ಅಂತ ಅನ್ಕೊಂಡಿನಕ್ಕ
ಹ್ಮ್ ಇಬ್ರೆ ಇರ್ತಿರ್ತ ಏನ್ ಕೆಲ್ಸ ಏನ್ ಬಾಳ್ ಆಗಲ್ಲ ನಿಂಗ
ಇಲ್ಲ ಫ್ರೀ ಇರ್ತಿನಿ ಮನೇಲಿ ಏನು ಕೆಲ್ಸನೇ ಇರೋದಿಲ್ಲ
ಹೌದಲ್ಲ ಟಿವಿ ನೋಡಲ್ ಏನು
ನೋಡ್ತೀನಕ್ಕ ನಾ ಇಷ್ಟ್ ದಿವಸ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕರೆನ್ಸಿ ಹಾಕ್ಸ ಕೊಡ್ಸತ್ತಿದ್ದಿಲ್ಲ ಅಕ್ಕ ನಾನು
ಹ್ಮ್
ಯಾಕಂದ್ರೆ ಬಂದ್ಮೇಲೆ ಟಿವಿ ನೋಡಕ ಟೈಮ್ ಸಿಗಂಗಿಲ್ಲ ಬಂದ್ಮೇಲ್ ಕೆಲ್ಸ ಮಾಡಕ ಕೆಲ್ಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡ ಆದ್ರಗಆಗಿಬಿಡ್ತಿತ್ತು
ಹ್ಮ್
ಇವಾಗ ಮನ್ಯಾಗ ಇದಿನಲ್ಲಾ ಹಾಕ್ಸಕತಾರ
ಧಾರವಾಹಿ ನೋಡ್ತೀಯ ನೀನು
ಸೀರಿಯಲ್ ನೋಡ್ತೀನಕ್ಕ
ನೀವಕ್ಕ
ಎಲ್ಲಿ ಎಲ್ಲಿ ಹೋಗಲ್ಲ ನಾನ್ ನೋಡಲ್ಲ ಟಿವಿ ಬಾಳ ಅಭ್ಯಾಸ ಇಲ್ಲ ನನ್ಗನು ಏನಾರ ಶನಿವಾರ ಆಯ್ತಾರ ಏನಾರ ಕಾರ್ಯಕ್ರಮಗಳಿದ್ರ ನೋಡ್ತೀನಿ
ಹ್ಮ್
ಇಲ್ಲಾಂದ್ರ ಸುಮ್ಮ ಫೋನ್ ಅಷ್ಟೇ
ಬರ್ತದಲ್ಲಕ್ಕ ಫೋನ್ ಇದ್ರೆ ಮನಸ್ಸ ಇರ್ಲಿ ಬಟ್ಟ ಪೋನ್ ಇಲ್ಲಂದ್ರ ಮನಸ್ ಬರಲ್ಲ ಅಷ್ಟೇ
ಪೊನ್ಯಾಗ ನೋಡ್ತೀನಿ ಎಲ್ಲಾ ಮತ್ ಅದ್ರಾಗ ಕೆಲ್ಸ ಆಗ್ತದ
ಹೌದ ಹೌದಕ್ಕ
ನ ಆತೈತಿ ಹುಡುಗುರು ಗಂದು ಒಂದ ದಮ್ಮ ಅತೈತಿ
ಹೌದೌದ ಮನ್ಯಾಗ ಒಂದ್ ಸ್ವಲ್ಪ ಅವ್ರನ್ನ ಎಲ್ಲರನ್ನ ಕಳಿಸಿ ಮನೆ ಮುಗಸ್ಕೊಂಡ್ ವಾಪಸ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ ಮಧ್ಯಾಹ್ನಕ್ ಮಾಡಿ ಕುಂದ್ರತ್ಲೆ ಮತ್ ಅವ್ರು ಬಂದೇ ಬಿಡ್ತಾರೆ
ಮತ್ತೆ ಬಂದೇ ಬಿಡ್ತ ಅದ್ರಾಗವು ಕ್ಯಾಂಟಿನ್ ಮನವ ಬಾಳ್ ಕೆಲ್ಸ ಮಾಡ್ಬಕ್ ನಾವ್ ಇಲ್ಲಿ
ಯಾಕಕ್ಕ
ಎರಡ್ ದಿನ್ಕಂಬೆ ನೀರ್ ಬರೋದು ಕಸ ಚಂಪಿನ್ ಮನೆಗಳು ಅಲ್ಲ ಅದೇ ಹೊಲ್ಸತ್ ಬಾಳ
ಹೌದ ಹೌದ ಅಕ್ಕ ಅಂದ್ರೆ ಅಕ್ಕಪಕ್ಕ ಅಕ್ಕಪಕ್ಕ ಮನಿಗಳಿದಾವಲ್ಲಕ್ಕ ಅಕ್ಕ ನೀವನು ಹ್ಮ್ ಚಲೋ ಅಂದ್ರ ಮನ್ಸ ಬರ್ತದ್ ಬಿಡ್ ನಿಮಗೂ
ಹ್ಮ್ ಬರ್ತೈತಿ ಒಬ್ಬಾಕಿ ಆಂಟಿ ಅದಾರ ಇವರು ಉಡುಪಿಯ್ರ ಅದಾರ ನಮ್ಮ ಮನಿ ಬಾಜು.
ಹ್ಮ ಹು. ಸ್ವಲ್ಪ ಏನಾನ ಬ್ಯಾಸರ ಆಕತ್ತ ಹೊರ ಬಂದು ಕುಂತ್ರ ಅಲ್ಲೇನ ಟೈಮ್ ಹೋಗತಾದ.
ಏ ಇಲ್ಲ ಹಂಗ ಕೂಡಕ ರಗಡ್ ಬಂದಿದಾರ ಜಾಸ್ತಿ ಹೋಗಲ್ಲ.
ಹೌದೇನದ.
ನಮ್ದೇ ಹುಡುಗರ್ದಾಗ ಕೆಲ್ಸ ಆತ್ತ ಅವರುೂ ಇರ್ತ ಅಲ್ಲ.
ಹೌದಾ ಮನ್ಸು ಬರ್ತದ್ ಬಿುಡಕ್ಕ. ನಮ್ದೇ ಇಲ್ಲಿ ಹಂಗ ಏನಂ ತ ವಹಬಾಕಕಿ ಇರ್ತೀನಲ್ಲಾ ಮನೆ ಮನಸ್ ಬರಂಗಿಲ್ಲಂಗ ನ ಹೊರ್ಗ ಹೋಗ್ ಕೊಡ್ತೀ. ಕುಂದರ್ತಿನಕ್ಕ ಹಂಗೇನಿಲ್ಲ ನಾನು ಹೋಗ ಕುಡ್ತಿನಿ ಯವಾಗ. ಒಮ್ಮೆ ಕೊಡ್ತೀನ್ ಬಾಳ ನನ್ಗ್ ಹೋಗಂಗಿಲ್ಲ ನಮ್ಮ್ನೆಯವ್ರು ಬಯಕ್ ನಿಂದ ಬಿಡ್ತಾರಕ್ಕ.
ಜಾಸ್ತಿ ಹೋದ್ರ.
ಅಲ್ಲಿ ಇಲ್ಲಿ ಕುಂತು ಕಾಲ ಕಳಿಬೇಡ ನೀನ್ ಮನಯಾಗ ಒಂದ್ ಸ್ವಲ್ಪತ್ತು ರೆಸ್ಟ್ ಮಾಡು ನಿದ್ದೆ ಮಾಡು.
ಹ್ಮ್
ಓದಕೊಂಡ್ ಕುಂದರು ಒಲ್ಲೆನ್ ಮೊಬೈಲ್ ಫೋನೆ ಮಾತಾಡು ನಿಮ್ಮ ಮಮ್ಮಿ ಫೋನ್ ಹಚ್ಚಿ ಮಾತಾಡು ಇನ್ನು ಹಂಗ ಮಾಡುವ ಹೊ ಕುಂ ತ ಅವ್ರದ್ ಇವರದು ಆಡಕಂತರೆ ನೀನ್ ಹೋಗಬೇಡ ನೀನ್ ಅಂತ ಬೈತಾರೆ ನಮ್ಮನೆಗೆ.
ಹೌದ ಅದೇ ಚಲೋ ಹೋಗಬಾಡದಂಗ ಕರೇನೆ.
ಈಗ ಏನ್ ಸುಮ್ನೆಕ್ಕೆ ಅಲ್ಲಿಲ್ಲಿ ಮಾತಾಡಿ ಕೆಡತಿರಿ ಬರೀ ಅದೇ ರೂಡಿ ಬಿತ್ತ ಅಂದ್ರೆ ಆಯ್ತು ನಿಮಗ ಅಂತರೆ. ಯಾವಾಗಾರ ಫುಲ್ ಬೇಸರ ಆಕತ್ತೆಂದ ಒಂದ ಹತ್ ನಿಮಷ ಹೊರಕುಂತ್ ಎದ್ ಬಂದ್ಬಿಡ್ತೀನಿ ಅಕ್ಕ ಮನ್ಯಾಗ ನಾನು.
ಅಷ್ಟೇ ಅದ ನಿಮ್ ಕಟ್ಟಿ ಮುಂದ ಕುುದರ್ತಿ.
ಇಲ್ಲಯಾಕ ನಮ್ ಕಟ್ಟಿ ಬಿಟ್ರೆ ಏನ್ ಮಾಡ್ಬಿಡ್ತಿನಿ ಅಲ್ಲಿ ಹೋ ಮಮ್ನಾರ್ ಮನಿ ನಾಲ್ಕಐದ್ ಮನಿ ಅದಾವಕ ಇಲ್ಲಿ.
ಹ
ಒಂದ್ ಹತ್ ನಿಮಿಷ ಹೋಗಿ ಕುಂತ ಎದ್ದ್ ಬಂದಬಿಡ್ತೀನಿ.
ಹ್ಮ್ ಹ್ಮ್ ಒಟ್ಟು ಅವರು ಸ್ಕೂಲಿಂದ ಬರದ್ರ ಮನ್ಯಾಗ ಇರ್ಬಕ್ ನೀ.
ಮನೆಗಿರ್ಬಬೇಕ್ಕಕ ಬೈತಾರ ಬಾಗ್ಲಾಕಂಡು ಹೋಗಿ ಬರೀ ಯಾವಾಗ್ ನೋಡಿದ್ರೂ ಬರೆ ಬಾಕ್ಲಾಕ್ಕೊಂಡ್ ಹೋಗ್ತಿಯ ನೀ ಅಂತ ಬೈತಾರೆ. ಹ್ಮ ಅದಕ್ಕೆ ನಾ ವಿಚಾರ್ಸ್ಕೊಂತಿರ್ತೀನಿ ಫೋನ್ ಮಾಡಿ. ಫೋನ್ ಮಾಡಿ ಎಷ್ಟ್ ಗಂಟೆಗೆ ಬರ್ತೇಳಿ ಎಷ್ಟ್ ಗಂಟೆಗ್ ಬರ್ತ ಹೇಳ ಅಂತ. ಯಾದಕ್ ಹಂಗ್ ಕಳ್ತ್ಯ್ ಅಂತ ಅಂದ್ರೆ ಇಲ್ಲ ಪ್ಪೋ ಅಡ್ಗೆ ಮಾಡ್ಬೇಕಲ್ಲ ಬಿಸಿದ್ ಮಾಡ್ತೀನಿ ಅದಕೈ ಎಲ್ಲೇದಿ ಹೇಳು ಹಂಗ ಕೇಳ್ಬಿಟ್ಟು ಎಸ್ಕಪ್ಪ್ ಆಗಿ ಮನೆ ಸೇರಿ ಬಿಡ್ತನಕ್ಕ ನಾನು.
ಸ್ಕೂಲ್ನಾಗ ಇದ್ದಾಗಂತರು ಮಾತಾಡಕ್ ಆಗಲ್ಲ ಅವ್ರಿಗೆ.
ಇಲ್ಲಕ್ಕ ಈಗ ಲೆಕ್ಕ ಅಂತಂದ್ರೆ ಈ ಕಾಲೇಜಿಗೆ ಹೋಗಿಲ್ಲ ಅವ್ರು ಇಲ್ಲೇ ಇದ್ರಾಗ ಮಾಡಾಕತ್ತಾರ ಇವಾಗ. ಇಲ್ಲಿ ಅಂತಂದ್ರೆ ಇಪ್ಪತ್ನಾಕ ಗಂಟೆ ಯಾವಾಗ ಫೋನ್ ಮಾಡ್ಬೋದಲ್ಲಕ್ಕ. ಅಂದ್ರೆ ಆತರ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಹೋಗ್ಲೇಬಾರ್ದು ಹಂಗಿಲ್ಲ ಅಂತ ಕೂಡು ನಿನ್ ಮನೆಗ ಕುಂತು ಕುಂತು ಕು ಬೂರ ಆದ್ರೆ ಒಂದ್ ಸ್ವಲ್ಪ ಹೋಗಿ ಕುಂದರು ಬೇಡನಂಗಿಲ್ಲ ಅಂದ್ರಕ್ಕ ಏನ್ ಮಾಡ್ಬತಾರಕ್ಕ ಹೊರ್ ಕಟ್ಟಿ ಕುಂತ್ರೇ ಅದೇ. ಉುಡಿ ಬಿತ್ತ ಅಂದ್ರೆ ಮನ್ಯಾಗ ಏನು ಕೆಲಸ ಮಾಡಕ್ ಮನಸ್ ಬರಲ್ಲಕ್ಕ. ಹ್ಮ ವರಗ್ ಕುಂತಿ ಬರೀ ಆ ಕಡೆ ನಿಂಗ ಲಕ್ಷ ಓದ್ತದೆ ಮನ್ಯಗಿಂದ ಕೆಲಸ ಮನಯಾಗ ಬಂದ ಬರ್ಲಲ್ಲ ಯಾರ. ರದಂಬ ಗೊತ್ತಾಗಲ್ಲ ಅದು ನಿನ್ ಕಲಿಸ ಬಿಡ್ತತ್ ನೀ ಮಾಡ್ತಿ ಅಂತಲ್ಲಾ ಅಂತಾರಕ್ಕ.
ನಾನು.
ಹೌನಕ್ಕಾ ನಂಗ್ ಅದೇ ರೂಡಿ ಬಿತ್ ಇಂದ್ರೆ ಏನ ಬಾಸ್ರ ಬ್ಯಾಸ್ರ ಅನ್ನಂಗತದ. ಅದೇ ಮನಾಗ ಅಂದ್ರೇ ಪಟ ಪಟ ಪಟ ಕೆಲ್ಸ ಮಾಡ್ಕೊಂಡು ಕುಂದರ್ಬೋದಲ್ಲ ಅಂತ.
ಒಂದ್ ಹತ್ ನಿಮಷ ಆಯ್ತಂದ್ರ ಆ ಬಾಳ ಹೊತ್ತು ಆಯ್ತಾ ಹೋಗಿಲ್ಲ ಅಲ್ಲಿ ಮೀಟಿಂಗಿಗೆ ಹೋಗಬೇಕಕ್ಂಗ ಡದ ಇದ್ದ ಸುಮ್ನೇ ಹ್ಮ. ಓದವ್ರು ಸುಮ್ಮನೆ ಎಲ್ಲಾರ ಜಾಬ್ ಮಾಡೋರು ಸುಮ್ಮನೆ ಅಂತ ಕುುದೊತೆ ಎಲ್ ಕೂಡನದು.
ಹ ನಮ್ಮ್ ಮನ್ಯಾಗ ಅದೇ ಬೈತಾರ ನೋಡಕ ನಿನ್ಗ ಒಂದ ಸ್ವಲ್ಪ ಮನ್ಯಾಗ ತೆಕ್ಕಿ ಬುಕ್ಕ. ಕುಂತ್ ಓದು ನಾಲೆಜ್ ಬರ್ತದ. ನಿನಗ್ ಅದಕ್ ಓದ್ಸಕತ್ತಿನ ಮನೆಗ್ ಕುಂತ್ ಓದು ಅ ಇಲ್ಲಿ ಇಲ್ಲಿ ಕುಂತ್ ಕಾಲ ಕಳಿ ಬಿಡ ಅವ್ರಿ ಏನಿಲ್ಲ ಮನಸ್ಸ ಬರಲ್ಲ ಅವ್ರ ಕಾಲ ಕಳಿತಾರ ಅಲ್ಲಿ ಕಲೀಬೇಡ ಅಂತ ಆಯ್ತೆ
ಹ್ಮ್
ಹ್ಮ್ ಅವ್ರಗಗ್ ಗೊತ್ತಿರ್ತತಲಕ್ಕ ಯ ಬ್ರೀ ಅಂದ್ರ ಏನ್ ಹೊರ್ ಕುೂತ್ರ ಅಂದ್ರೆ ಆಡ್ಕೊಂತಾರಕ್ಕ
ಹೌದು ಬರೇ ಕಟ್ಟಿ ಕುಂತ ಅದೇ ಮಂದಿನಿ
ಹ್ಮ್ ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಇವತ್ ನೀನೇ ಕುತಿರ್ತೀನಿ ಮುಂದ ಬರೋಣ ನಿಂದ ಆಡ್ಕೊಂತಾರ ಬ್ಯಾಡ ಅದು ಎದಕ್ ಬೇಕು ಏನಪ್ಪಾ ಗೂಬೆ ಕುಂತಂಗ ಮನೆ ಕುಂತತ್ ನೋಡ ಮತ್ತ ಅದೊಂದು ಮಾತ ಅನ್ಸ್ಕೊಏನು ಆಗಲ್ಲ ಅಂತ
ಹ್ಮ್ ಏನು ಯಾರಿಗ ತನ್ ಪಡಿತಾ ಇರ್ತಾರ ಅಂತ ಅಂದ್ರರು ಪರವಾಗಿಲ್ಲ
ಹಾ ಆ ಮಾತ್ ಅನ್ಸ್ಕೋ ಇನ ಪರವಾಗಿಲ್ಲಾ ನೀನ್ ಕುಂತು ಕಾಲಿ ಕುಂತು ನಿನ್ ಮಾತ್ರದಿಂದ ಏನ್ ಸಿಗುತ್ತಾ ನನ್ಗ ಏನನ್ನ ಸಿಗುತ್ತಾ ಕೆಲ್ಸಕ್ ಹೋದೆ ಅಂದ್ರೆ ನಿನಗ ನಾಲೆಜ್ ಬರ್ತತಿ ಆತರ ಮಾತಾಡ್ತಾರ ಸುಮ್ನೆ ಈಗ ನಾವು ಅದ್ರಲ್ಲ ಇದಿದ್ದೆ ಯಾಕ ಸುಮ್ಮನೆ ಅವ್ರಿಗೆ ವಿರುದ್ದ ಆಗಬೇಕು ಅಂತ ಸುಮ್ನೆ ಮನೆಗೆ ಇದ್ದುಬಿಡ್ತಿವಿ
ಹೌದೌದು ನಾನು ಎಲ್ಲಿ ಹೋಗಲ್ಲ ನಮ್ಮ ಅಂಟಿ ಯಾರ ಅದ್ರಲ್ಲಾ ಇಲ್ಲಿ ಅಷ್ಟೇ ಅವ್ರ ಮನೆಗ್ ಹೋಗ್ ಬಂದೆ
ಹ್ಮ್ ಇನ್ನ ಬೆಸ್ಟ್ ಅಕ್ಕಾ ಸ್ವಲ್ಪ ಅವ್ರ ಜೊತೆ ಇವ್ರು ಜೊತೆ ಹೋದ್ರೆಬೆರಿ ಈಗ ಸುಮ್ಮನೆ ಅವ್ರ್ರ ಇವ್ರು ಜೊತಿ ಕುಂತ್ ಮಾತಾಡ ಕಾಲ ಕಳಿದ್ರೆ ನಮಗೆ ಏನು ಸಿಗಲ್ಲಲ್ಲ ನಮ್ ಲಾಭ ನೋಡ್ಬೇಕು ಅಂತಾರ ನಮ್ಮನೆ
ಅವ್ರ ನಮ್ ಕಾಕನ್ ಮಗಳು ಮನ್ ಡೆಲಿವರ್ ಆಗಿತ್ತಲ್ಲ ಅದ ಪಾಪನ ಎತ್ಕೊಂ ಕುದಿರ್ತಾರ ಯಾವಾಗಾರ ಕರೀತಾರ ಒಂದ್ ಹತ್ತು ನಿಮಿಷ ಹದ್ತನ ಅಷ್ಟೇ
ನಿಮ ಕಾಕನ್ ಮಗಳ ಆಗೈತಾನೆಕ್ಕ ಡೆಲಿವರಿ ಹ್ಮ್ ಹ್ಮ ಏ ಹೆಣ್ಣಾ
ಹೆಣ್ಣು ಮಗು ಇದೇ ಫಸ್ಟ್ ಆಕಿದೆ ಇದೇ ಫಸ್ಟ್ ಆಕಿದೆ ಹೆಣ್ಣು ಆಗೈತಿ
ಹ್ಮ
ಬಾ ದೊಡಮ್ಮ ಕರ್ಯಕತ್ತಾಳ ಬಾ ಇಲ್ಲಿ ಮಗಳ ಅಂತಳಲ್ಲಾ ಸಂಜಾರ ಹೋಗ್ ಬಂದ್ಬಿಡ
ಹ್ಮ್ ಇರಲಿ ಬಿಡಕ್ಕ ಹೋದ್ರ ಅಲ್ಲಿ ಸ್ವಲ್ಪ ಮಕ್ಳ ಜೊತೆ ಟೈಮ್ ಪಾಸ್ ಆಗತ್ತ
ಹ್ಮ್ ಸಣ್ಣದ ಈಗ ಒಂದು ನಾಕು
ಹ್ಮ್ ಹ್ಮ್
ಒಂತ ಬರ್ತೀನಿ ಅಂದಿದ್ರು ಆಯ್ ನಮ್ಮ ಹುಡುಗರು ಬಂದದ್ರನು ಎಲ್ಲಿ ಹೋಗಲ್ಲ ಅವ್ರ ಡ್ರೆಸ್ ಚೇಂಜ್ ಮಾಡೋ ಮುಕ್ಕ ತೊಳೋ ಊಟಕ್ಕ ಕೊಡದ ಹೋಂವರ್ಕ್ ಮಾಡಿಸೋದು
ಹೌದ್ ಅಲ್ಲಿ ಆಗತ್ಲ ಎಂಟೆ ಬಿಡ್ತತ್ ಮತ್ತ ನೀವು ಅಡಗೆ ಮಾಡಿ
ಏನಾರ ಅವ್ರರಿಗೆ ಬಿಸಿದು ಮಾಡಿಕೊಡೋದು
ಹೌದೌದ ಅಕ್ಕ
ಅ ಎಲ್ಲಾ ಮನಸ್ಸು ಬರಲಿ
ಹೌದು ನಿಮ್ಮ ಮನಸ್ ಬರಂಗಿಲ್ಲ ಅಕ್ಕಾ ಈಗ
ನಮ್ಗೂ ಟೈಮ್ ಪಾಸ್ ಆಗಲಿ ಖಾಲಿನೆ ನೋಡು ನೊಂದ್ ಆಗೇತಿ ಬರೀ ತಲೇನೆ ನುಸ್ತನ ನನಗೆ
ಈ ಕ್ಲೈಮೇಟ್ ವಾತಾವರಣ ಸರಿ ಇಲ್ಲಲ್ಲಕ್ಕ ಮತ್ತು ಮದ್ದು ಮುಚ್ಚಿದಂಗ ಹಾಗಿ ಬಿಡ್ತದಲ್ಲ
ಹ್ಮ್ ನಿಮ್ ಮಧ್ಯಾಹ್ನ ನಿದ್ದೆ ಮಾಡಲ್ಲ
ಹೇ ಮಕ್ಕೊಂತಿನಿ ಅಕ್ಕಾ ರೂಢಿ ಆಗಿಬಿತೈತೆ ಮಧ್ಯಾಹ್ನ ಮಕ್ಕಳೋದು ಮಕ್ಕನ ಅಂದ್ರ ಎರಡ್ ತಾಸ್ರ ಮೂರ್ ತಾಸ ಆಗಿಬಿಡುತೆ ನೋಡು ಅಲ್ಲೇ ಅದೇ ಚಲೋ ಅಕ್ಕ ನಿದ್ದಿ ಮಧ್ಯಾಹ್ನ ಮಾಡಬರ್ದು ಅಂತಾರ
ನನ್ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ನನ್ಗೆ ಆರಾಮ್ ತಗ ಬಿಡ್ತಂದ ನನ್ ಒಂಂತರಾ ಮನಸ್ಸೇ ಸಜ್ಜರಲ್ಲ
ಹೌದನಕ್ಕ
ಒಟ್ಟಾಯ ಒಟ್ಟಾಯ ಹೆಂಗಾರ ಮಾಡ ಹಾ ಟೈಮ್ ಪಾಸ್ ಮಾಡ್ತೇನಿ ಆದ್ರೂ ಮಧ್ಯಾಹ್ನ ಒಟ್ಟ ಮಲಗಲ್ಲ ರೂಢಿ ಇಲ್ಲ ನನ್ಗೆ
ಹ್ಮ್ ಹ್ಮ್
ಬರ್ತಿತ್ತು ಅಂದ್ರೆ ಯಾವದ್ ವಾರ ಕಟ್ಟಿ ಕುಂತತ್ಬ ಬಿಡ್ತನ ಬಂದು
ಚಲೋ ಅಕ್ಕ ಅಂಗೆ ಚಲೋ ಅದು ಮಧ್ಯಾಹ್ನ ಮಕ್ಕಳೋದ್ರಿಂದ ಮಗ್ಗು ಬಾಳ ತರ
ಮಬಾತದ
ಹ್ಮ್ ಈ ನ ಮಕ್ಕ ತಿನ್ ನೋಡ್ ನನ್ಗೆ ಎಬ್ಸರ್ ಇಲ್ಲಾ ಏನು ಹೊಡತೊಡದ್ ಎಬ್ಸರ್ ಇಲ್ಲಾ ಮಕ್ಕೊಂಡನ ಅಂದ್ರ ಆರು ಗಂಟೆನೆ ಎತ್ಬ ಬಿಟ್ಟು ಆಮೇಲೆ ಹೊಗ ಹಿ ಟೈಮ ನೋಡ್ ಹಂಜ ಹೊಡೆ ಹೊರಗ ಹೋಗ ಒಂದೈ್ತಿ ಜ್ ಕುಂತ ಅ್ಬ ಬಿು ಅ ಫ್ರೆ್ಪ್ ಆಗಕ ಏ ಒಬ್ಬ್ರ ಇರ್ತಿವಲ್ಲ ನಮ್ಮ ಮಾವನ ಏನೋ ಬಂದ್ರು ಬ್ಲೆಕಂಡ್ ಉಂ್ರ ತಂಗತ್ನ ಮಕ್ಕಡ ಕೊಡ ಮಕ್ಕಳಲ್ಲ
ಹ್ಮ್ ನಮ್ಮ್ ರತ ನತಿ ಬರಲವಾ ಎತನ ನಮಕ್ಕ
ಏನಾಮ್ ಜಾಸ್ತಿ ಮಗ್ಬೋದಿನಕ್ಕ
ಹ್ಮ್ ಹ
ಮಬ್ಬು ಜಾಸ್ತಿ ಹ್ಮ್ ಒ ರಡಿಯ ಅಂದ್ರನ ಕಪಡದು
ಅಲ್ಲಿ ಸ್ಕೂಲಿಗೆ ಹಓ್ತಿದ್ದಲ್ಲ ಬರೀ ಸೀರೆ ಹಾಕೊಂಡು ಹಓ್ತಿದ್ದಿ
ಹುನ ಅಕ್ಕ ಸ್ಯರಿನ
ಹ್ಮ್ ಮತ್ತ ಅಡ್ರೆಸ್ ನಡಲ್ಲ
ನಾ ಫಸ್ಟ್ಗೆ ಸ್ಕೂಲಗ ಇಲ್ಲಿ ನಾಚೇತನಕ್ಕೆ ಹೋಗಿದ್ದ್ನಕೊಂಡ್ರೆ ಹಾಕೊಂಡು ಹೋಗಿದ್ದೆ ಆಮೇಲೆ ಅಲ್ಲಿ ವಿವ ಸ್ಕೂಲ್ಗ್ ಹೋದಾಗ ಡ್ರೆಸ್ ಹಾಕೊಂಡ್ ಹೋಗಿದ್ದೆ ಆಮೇಲೆ ಅಲ್ಲಿ ಲಿಂಗಸೂರ ಸಾಯಿ ಕಿಡ್ಸ ಹೋಗಿದ್ನಕ
ಹ
ಅಲ್ಲಿ ಸುಮ್ನೆ ಡ್ರೆಸ್ಸ ಸೀರಿ ಅದರ ಾಕೊಂಡೋದ್ರರು ಸುಮ್ಮ್ ಇರ್ತಿದ್ರ ಏನು ಅಂತಿಲ್ಲ ನಾನು ರೂಢಿಬಳ್ಳಿ ಅಂತ ಹಾಕೊತಿದ್ದೆ ಇಲ್ಲಿ ಬರೋಣ ಸೀರಿ ಕ ಕಂಲ್ಸರಿ ಅಂತ ಹೇಳ್ಬಿಟ್ರ ನಾರಾಯಣಪುರ್ದ ಜಿನೆಸ್್ದಾಗ
ಹ್ಮ್
ಮತ್ ಕಂಪಲ್ಸರಿ ಉಟ್ಕೊಕೆ ಬರ್ತಿರ್ಲಿಲ್ಲಕ್ಕ ನಂಗೆ ಅಲ್ಲಿ ಹೋಗಕತ್ನ ರೂಢಡಿ ಬಿತ್ತು
ಹೌದಣ
ಹ್ಮ್ ಅಲ್ಲಿ ಹೋಗಕತ್ತತಾಗಿಂದ ಅವ್ರು ಹೇಳ್ದಾಗಿಂದ ಮತ್ತೆ ಈಗ ಹಾಕ್ಕಳೋ ಕಲತೆ ಈಗ ಮತ್ತೆ ಇಲ್ಲಿ ಶಾರದಾ ಸ್ಕೂಲಿ ಕ ಕಂಪಲ್ಸರಿ ಸ್ಯಾರಿ ಅಂದ್ ಮತ್ತತ್ ಅಲ್ಲೇ ಅದೇ ಹಾಕೊಂಡ್ ಹೋಗಿದ್ನ
ಇ ಇದ್ರ ಡೈಲಿ ಒಂದ ಏನ್ ಇನ್ಫಾರ್ ಕೊಟ್ಟಿದ್ರಿ
ಇಲ್ಲಕ್ಕ ಡೈಲಿ ನಮ್ಮೇ
ಹೌದಾನ
ಹ್ಮ್
ಹ್ಮ್ ಯಾದ ಈಗದ
ಆಗೇದ್ ನೋಡಕ್ಕ ಮ ದಣ ಆಗ್ಯದ ಈ ಸಾಯಂಕಾಲ ಇಲ್ಲಕ್ಕ ನಮ್ಮ ಮನೆಯವ್ರ ಬಂದಿದ್ದ ಇದ್ರಲ್ಲಾ ಊಟ ಆದ್ಮೇಲೆ ಒಂದ ಸ್ವಲ್ಪ ಸೋಸ ಅಂದ್ರ ಆಮೇಲೆ ಅವ್ರ ಜೊತೆಗೆ ಕುಡದೆ
ಹ್ಮ್
ಹ್ಮ್ ಅಕ್ಕ ಮಾಡ್ತನಿರಕ್ಕ